ಚಾಣು
ಹಲೋ
ಅಲ್ಲ ಹಾ ಶಾಣವ್ರ ಏನ್ ಆಡ್ತದ್ರರಿ
ಏನೇನ್ ನೋಡ್ರಿ ಚಂದ್ರ್ರಿ ನೀವೇ ಹೇಳ್ಬ್ರಿ
ನಿಮ್ದೇ ಜೇವರ ನಡದದ್ರೀ ಎಲ್ಲಿಗೆ ಹೊಂಟರಲ್ರಿ
ಇ ಶಾಂಬಪ್ಪ ರ ಪುಕ್ಕ ಟ್ಟಕರುದಾ ಅ
ನೋಡ ಅಸೆಮೆಂಟ್ರೀ
ಅದ್ ಬರ್ ಕೊಡ್ಬೇಕ್ರೀ ಇಲ್ಲ ಅನ ಇದು ಹಾಜರಾತಿ ಇದು ಹಾಜರಾತಿ ಹಾಕಲ್ರಿ
ಹೌದ ಏನ್ರಿ
ಹ್ಮ ಅದೇನೋ ಎಷ್ಟು ಪೇಜ್ ಆದ್ರ ಅದು
ಅದು ಮೂರ್ನೇದ ನೋಡ್ರಿ ಒಂದ್ ಎರಡ್ ಪೇಜ್ ಆಗ್ತದ್ರೀ
ಹಾ ಹಾ
ಹ್ಮ ಹ ಒಂದ್ ಎರಡು ಪೇಜಿ ಆತದ ಹಾ ಹಾ ಮುಗಿತ ತೋರಿ
ಹೂ ಅದು ಮುಗಿಯನ ಸ್ವಲ್ಪ ಕೇಳು
ನಾ ಬಿ ಡ ಕೆ ಕ್ಲಾಸ ಡಿ ಕೆ ಪಟಿಲ್ ಕ್ಲಾಸ್ ಮ ಬರ್ದವ್ರು ಮೂರು ಹ್ಮ್ ಒಂದು ಬರ್ದಲ್ರಿ ನಾನು ಪೇಜ್ ಹಾ ಮೂರು ಅಲ್ಲೇ ಬರದು ಕೊಟ್ಟ ಬಂದೆ ನೋಡ್ರಿ
ಹಾ ಕರೆ ಕರೆ
ಹ್ಮ್ ಮ ಸೌನ್ ಕ್ಲಾಸ್ನ ಬ್ಯಾಸರ್ ಬರ್ತದ್ರೀ ಸುಮ್ನೆ
ಕೆರೆರಿ ನೊ ನೌನ ಕ್ಲಾಸ್ ಬ್ಯಾಸರ ಆಗತದ ತಿಳಿಯದೆ ಇಲ್ಲರಿ ಏನು ಅವಂದಾಯ್ತು
ಹ್ಮ್ ಹ್ ವಾಡನ್ನ ಮ್ಮ ಗಾಣಿಗಾರ ಅವರು
ಹೌದ್ರಿ ಮೂರು ಮಂದಿದು ತಿಳದೇ ಇಲ್ಲ
ಹ್ಮ್
ಮತ್ತರಿ
ಮತ್ ನಿಮ್ದೆ ಹೇಳ್ಬಕ್ರಿ ಊರಿಗ್ ಹೋಗ್ಬಕ್ರಿ
ಊರಿಗ ಹೋಗ್ಬಕ್ ನೋಡ್ರಿ ನಾಳಿಗಿ ಹೋಗಬಕ್ ಆತದ್ರಿ
ಹೌದ್ರಿ ಏನ ಸಿ ಆರ್ ಅವ್ರ ಏನ ಅಲತ್ತದಿದ್ರಲ್ರಿ
ಆ ಇದು ಅವನ್ ಹೆಸರನು ಮುಖಂಡರು ಇವರ್ರಿ ಅವ್ರ ಹೆಸರನು ಮು ಹಕೊಂಡರು ಇದಕ್ಕ್ರೀ ಹ ಡಿ ಕೆ ಪಾಟಿಲ್ ಅವ್ರಿಗೆ ಕೇಳ್ಬೇಕನ್ತ್ತರಿ
ಏನಂತ ಹ
ನಾಳಿಗ್ ಬಿಡ್ರಿ ಅಂತ ನನ್ಗ ಏನ್ ಅನ್ಸದ ಅಂದ್ರ ನಾಳಗ್ ಕ್ಲಾಸ್ ಅದ ಇಲ್ರರಿ
ಹೌದ್ರೀ
ಹೌದೇ ಕ್ಲಾಸ್ ಅವ ಮುಂದ್ ಕ್ಲಾಸ್ ಇಲ್ಲಲ್ರರಿ ಡೈರೆಕ್ಟ್ ಬುಧವಾರೇ ಅದ ಬುಧವಾರ ಡೈರೆಕ್ಟ್ ಬಂದೇ ಬಿತಾರೆ ಅ ಎಲ್ಲರೂ ಬಂದೇ ಬಿಡ್ತಾರ
ಹೌದ ರೀ
ಹುಡಿಯಾರ್ ಹು ುತ್ಸ ಆಂತ ನೋಡ್ರಿ ಅದ ತಲನಿ ಅಲ್ಲ ಅವ್ರಿಗೆ ತಲನಿ ಎಲ್ಲ ಈಗ ಕ್ಲಾಸ್ ಇದ್ರ ಹ ಕ್ಲಾಸ್ ಇದ್ದಾಗ ಅವನಿಗೆ ಕೇಳಿದ್ರ ಪರ್ಮಿಷನ್ ತೊಂದ್ರೆ ನಡೀತೀವಿ
ಹಾ ಹೌದ್ರಿ ಅವ್ನು ಕ್ಲಾಸ್ ಎಲ್ಲ ಕ್ಲಾಸ್ ತ ಒಂದು ಅದು ಹಾ ಇದು ಕೊಡ ಅಂದ್ರೆ ಅವತ್ ಸುಮನೆ ಹ್ಮ್ ಎಲ್ಲಿ ತಿಂದಂಗ ಆತಾರ ಅವ್ನಿ ಮತ್ ಸುಮ್ ಒಂಟಿವ್ರು ಹೆಂಗಿದ್ರ ಅವ ನಾಳೆ ಮುಗತದರ್ ಕಲಾಸ್ು
ನನಗಿದ ಈ ಸತಿ ಕಾಮನಪ್ಪ ಅಂಚೆಲ್ ನೋಡ್ರಪ್ಪಾ
ಏನ್ನು ಕಾಮನ ಪರಿ ನಾವು ಸೂಡು ಅಂಟ ಹ
ಆಯ್ತ ಅದೇ ಹಾ ಮುೊರಂ ಸೂಟ್ಟಿ ಒಂದು ಎರಡು ದಿನಷಿಂದ ಅದೇ ಹೋದಾಂಗಲ್ಲ ನನುಗೆಂತ
ತದರೆ ಆಯ್ತ ಮುಗೀು
ಅೇ ಸುಮ್ ಬಿೀ ಒಬಾಗದ್ರ ಸುಮ್ ತೋಬಾರ್ದಾಗತ್ರಿ ಚಲೋ ಆತಿತ್ ಕೆಲ್ಸ ತೊಂಡ ಮುಗ್ದೇ ಹೋಗ್ತದೀ ಆಯ್ತ ಅವ್ರಗ ಮಂಗ್ಳಾರ ಹಗ್ಯಾರ ಅವ್ರು ಎಲ್ಲಾರೂ ಈ ಎ ವಿಭಾಗದವ್ರು ಮತ್ತ ಇನ್ ಮಂಗ್ಳಾರ ಮಂಗಗಳವಾರ ಬರ್ತಾರೀ
ಹ್ಮ್
ಹ ಕರೆ ರಮ್ಮತ
ಲಾಸ್ಟ್ ದಿನಾ ಹೋಗ ಓದಂಗ ಆತ್ತರಿ ಮ ಮೂರಮಕ ಏನ್ ನೋಡ್ದಂಗ ಆತ್ತರಿ ಸರ್ ನವೀನ್ ಮೊರಂ
ಮತ್ತ ಆ ಹುಡುಗಿಯ ಇ ಇಟ್ಟ ಇಷ್ಟ್ ದಿನ ತನ ಬುಧವಾರ ತನ ಕಾಯ್ದಾರಂದ್ರ ನಾಿಗ್ ಒಂದಿನ ಕಾಯ ಹಾಕ ಅಕ್ಕನ ಇದಾಗ್ಯದ ರೀ ಅವ್ರರಿಗೆ
ಬ್ಯಾಡ್ ಪಡದ ಹ್ಮ
ಕರ ಬತನು ಸಾರು ಹುಡುಗು
ಏ ನ್ ಕೆಟ್ಟಿದ ಇದ್ದಂಗ ನೋಡ್ರಿ ನಾನ್ ಸಣ್ಣೈಸಗಳು ಇದ್ದಂಗ್ರೀ ನಾವವು ಬೆನ್ ಹೊತ್ತದ ಬೇತಾಳ
ಹ್ಮ್
ಹ್ಮ್ ಹ್ಮ್ ಅವನಿಗೆ ಮತ್ತ ತಲಿ ರಾಬ್ ಆಗ್ಬೇಕ್ರೀ ಇವರು ಒಂಟ ಟ ಅಂತ ಗೊತ್ತಾಯ್ತ ಮತ್ ಸ ಸುಮನೆ ನಮ್ಯಾ ಶೆಟ್ಟಿಗ ಅರ್ತ ಹ್ಮ ಮತ್ತ ಕ್ಲಾಸ್ನಾಗ ಬಂದ ಹೋದ್ರ ಅ ನೋಡ್ರಿ ಪೇಕ್ಷಸಾತಿನ
ಹ ಮಗಗಳ ಮೇನ್ ಗ ಗತ್ತು ಅಂದರು ಬೆಲೆು ಅವ್ರ ದಾಮನಪುರ ಅಷ್ಟೇ ಅವ್ರಿಗೆ ಅವ್ರಿಗೆ ಜರರತಿರ ಅಲ್ದೇ ಈಗ ಏನ್ ಗೊತ್ತದನು ನಾಿಗಂದಂದು ಕ್ಲಾ ಮುಗಿತತ್ತಂದ್ರೆ ಅವನಿಗೆ ಕೇಳದತ್ತು ಪರ್ಮಿಷನ್
ಹೌದು
ಯಾಕ ಬಗ್ ಮಂತೀರಾ ಹ್ಮ್ ಸುಮ್ಮನೆ ಉಊತ್ತು ಸ್ವಲ್ಪ ಅವಕು ಗೊತ್ತ ಬಡೋ ಅವ್ರ್ೂ ಹೇಳೋದ ಇವಕ್ಕೂ ಕ ಹೇಳೋ
ಹೌದ್ ನೋಡ್ರಿ ಸುಮನೆ ಕೇಳಕ್ಂಟಂಗ ್ರೇ
ೇ ಮಾಡ ಮಾಡಲಿ ಮಾಡ ಮಾಡ್ಸ ಕೂತಿನ
ಎಸ್ ಮಾಡಲ್ ತೋ್ರಿ ಅವವ ಹ್ಮ್
ಹ ನ ಸಾತು ಅದಿೇಳಿದ ಅದ್ ನನಗು ನಾಳಗ ಒಂದ್ ಜರತ್ ಎಲ್ಲ ಆಯ್ತಾ ನಾಳಗ್ ಒಂದ್ಿನ ಆಯ್ತ ಅಂದ್ರ ಕ್ಲಾಸ್ ಎಲ್ಲ ಅವ್ನು ಡೈರೆಕ್ಟ್ ಮತ್ ಬುವಾರ ಯಾವ್ನು
ಮತ್ ಬುುದರ ಬರ್ಬೇಕ್ರೀ
ಯತ್ತು ಹಾಕಕ್ಸ್್ರಾ ಕ್ಲಸ್ ಬೇಕ ಕೇತಿನಿ ಬರ್ಸ್ ನಿಗಲಿ ಹ ಹಾಗತ್ತು ಹ್ಮ್ ಕರೆ ಆಕರಟ್ಟು ಈ ಕೀ ಅವ್ರ ಮುಗೀತು ಹೊಲ್ಲು ಹೊಲ್ಯ ತೆಗೀತಾವಿ ಹ ಡಟ್ ಹಂಗೆ ಹೇಳದು ಹು ಹುಡುಗಿಯರು ಯಾರು ಬರಲ್ರಿ ಇಂಥದಕ್ ಮುಂದ್ ಆಗಲ್ರಿ ಅವರು ಯಾರು ಹ ಹಿನ ನ ಹಾ ಪ್ರದೀಪ್ ಪ್ರದೀಪ್ ಮುಖಂಡ್ರ್ ನೋಡ್ರಿ ಅವ್ರ ಅಟ್ಟೆಗೆ ಮುಂದ್ರರಿ ಇಂಥದ ಮುಂದ್ಗಕ್ತಾರೀ ಅವ್ರು ಇಲ್ಲ ಇ ಇಂಥದ ಅಲ್ಲಲ್ಲ ಇಂಥದ ಕಷ್ಟೇ ಮುಂದೆ ಹಾಕ್ತಾರ ಅವರು ಹುಡ್ಗರು
ಬೇರೆದ್ಕಾದ್ರ ಅವರು ಹೋಗ್ಬಿಡ್ತಾರ ಹ್ಮ ಡಿಸಿಜನ್ ತಗ
ಅದ ಹುಚ್ಚುಚ್ ಕೆಲ್ಸ ಇರ್ತ ನೋಡ್ರಿ ಹುಚ್ಚುಚ್ ಕೆಲ್ಸ ಮತ್ತೆ ಎಲ್ಲಾರ ಸಿಗಿ ಬಿದ್ರ ಶೇರ್ ಮಾಡಿಸಿ ಅ ಶೇರ್ ಮಾಡ
ಶಿಯರ್ ಮಾಡಸ್ಯನ ತೇ ಬಿಡದು ಹ್ಮ್ ಇವ್ನಿಗ್ ಭ ಬ್ಯಾಡ ಏನ್ರಿ ಸುಮ್ನೆ ನೋಡ್ರಿ
ಅ ಹೌದ್ರಿ ನ ಅಷ್ಟೇ ಇದ್ರಿ
ಅಷ್ಟೇ ಏನ್ ಮಾಡಿಲ್ರಿ ಇವತ್ತ
ಯಾಕ್ರಿ ಯಾಕ್ ಮಾಡಿಲ್ರಿ
ಸ್ವಲ್ಪ ಲೇಟ್ ಆಯದ ಇದ ರೀ
ಹಾ ರೀ
ಮತ್ತತ್ ಡಿ ಕೆ ಪಾಟೀಲ್ ಅವನ್ ಲೇಟ್ ಆಗಿ ಹೋದ್ರರು ಕರ್ಕಲ್ರೀ ಅವ
ಅರೆ ಕಖರೆ ಇವತ್ತು ಪ್ರದೇಶ ಮುಖಾಂಡ ಮುಖಂಡ ಕಕೊಂಡೋಗಿ ಹೊರ್ಗಾಕ ನೋಡ್ರಿ ಹ ಸಕೊಂಡ್ ಲೇಟಗ ಬಿದಕ್ಕೆ
ಮುಖಂಡ್ರಿಗೆ ಹೊರಗಾಕ್ ಬಿಟ್ಟನ್ರಿ
ಹಾ ರೀ
ಹಯ ಮು ಮುಖ್ರಿ ನೋಡ್ರಿ ಏನ್ ಮುಖಂಡ್ರದ ಸ್ವಲ್ಪ ಕೆಲಸ ಇರ್ತವನೋದ್ ಭ ಗೊತ್ತಿಲ್ಲ ನೋಡ್ರಿ ಅವನಿ
ಹ್ಮ್ ಹತ್ ಸೆಕೆಂಡ್ರಿ ಇದು ಮುಂದಿನ ಕ್ಲಾಸಿಗೆ ಬಾತ್ ತಂದ್ಬಿಟ್ರ ಹ್ಮ್ ಹ್ಮ
ಪಕ್ಷರ ಏನ್ ಯಾರ್ ಮಾತ ಕೇಳ್ರಿ ಅವರಿ ಅವ ಐತ್ರಿ ಇ ನ ಮಾಡನ್ ಐತ್
ಹ ಲ್ಲ ಬಾರ ಕಳಗಾರ
ಇಕಡೆ ವಾಡನ್ ರೊಕ್ಕ ತಿನ್ನಡದಾಗ ಬಿದ್ರೆ ಮಂದಿ ತಲಿ ತಿಂತನ್ ರೀ ನಾ ಬಂದ್ ನೋಡ್ರಿ ಮೊನ್ನೆ ಐದೈಐದನೂರು ಪ್ಪ ಹಾಕಗನ್ ನಮ್ಮಪ್ಪಾಯನ
ತುಮ ಸುಮನೆ
ಹ ಇದು ಎಗ್ರೆಸ್ ತಂದಿದೇವೀ ರೂಮಗ
ಹ್ಮ ಹ್ಮ
ಮತ್ತೇನ್ ತಿನ್ಬಾರ್ದ ಏನ್ ರಿ ಇಲ್ಲಿ ತಂದೆ ನೋಣ
ಹ್ಮ ಕರ್ರರಿ ಮತ್ತೆ ಇಲ್ಲಿ ಇಲ್ಲ ತರವಾಡಂಗಂದ್ರ ಹೆಂಗ್ರೀ
ಏನಾರ ಬ್ಯಾರ ಏನಾರ ಮಾಡದ್ರ ನಡತ ಹಿದ್ರೆ ಇದು ಊಟ ಉಂಡೋದಕ್ ಭೀ ಬೈತಾನಂದ್ರ ಏನ್ ಹೇಳ್ಬೇಕ್ರಿ ಹ್ಮ್ ಹ್ಮ್
ಏನ್ ಮಾಡಕ್ ಪರಲ್
ಇಬ್ಬರು ಪುಲ್ ಹಂಗಗೆ ಯಾರೀ ನ ಚಡ್ಡಿದ್ದ ವಸ್ತ್ರರಾಂತರಿ
ಹ್ಮ್ ಇಬ್ರು ಚಡ್ಿದೋಸ್ ಇರ್ತಾರೆ
ಇ ಎಡು ಒಂದ್ ಕಡಿಗ ಅಂತರಿ ಉಳ್ಕಿದೇವಲ್ಲ ಒಂದ್ ಕಡಿಗಗ್ಯ
ಹ್ಮ್ಖರ ಮೊೆ ಬೈದನ್ೀ ಪಿಟಿಸ್ ಅವರು ಬೈದನ್ರಿ ಸ ಸರಿ
ಡಿಿಕ ಪ್ಟಿ ಇಿಬೇಕ ಹ್ಮ
ನಾ ಅವ್ರ ಮುಂದ್ ಬಯದಿಲ್ರಿ ನಮ್ ಮುಂದ್ರರಿ ಪಾಪ ತಳಿ ರ್ಡ್ ಇಯರ್ದುವ ನ್ ಅಂದ್ರ ಎಕ್ಸಾಮ ದಾಗ ಬರ್ಯಕ್ ಹಯನ್ೀ
ಹ
ಪ್ಯಾನ್ ಇರ್ಲಿಲ್ಲತ್ರ ಒ ಅಂತ ಪ್ಯಾನ್ ಕಾಯಿಲಿಗ ಇವ ಏನ್ ಮಾಡ್ಯನ ಪ್ಯಾನ್ ಕೊಡಕ್ ಹಯ್ಯನ್
ಆ
ಪಿಟ್ರ್ ಏನ್ ಮಾಡಡಣ ಇದು ಡಿ ಕೆ ಪಾಟೀಲ್ ಏನ್ ಮಾಡೇಡಣನಾ ಏ ಕೊಡ್ಬೇಡ್ರಿ ಪೆನ್ ಕೊಡ್ಬೇಡ್ರಿ ಅದ ಕೊಡ್ತಾರೆ ಅವ್ನಿಗೆ
ಹ್ಮ್
ಅರ್ಧತ ಸ ಂದ್ರಶ ನೋಡ್ರವನಿ ಪನ್ ಕೊಡ್ಲಾರ
ಇಂತ ಎಲ್ಲಾ ಮಾಡಿದ್ರ ಹೆಂಗ ನೋಡ್ರಿ
ಲಾಸ್ಟಿಗೆ ಹತ್ತು ನಿಮಿಷ ಇದ್ದಾಗ ಕೊಟ್ಟಾನ ಬರಕ
ಹಾ ರೀ ಹ್ಮ್ ಅವನೇ ಬರಲ್ರಿ ಹತ್ ನಿಮಿಷದಾಗ
ಕರ್ ಕರ್
ಹ್ಮ ಹ ಮಾಡದ್ರೆ ಮತ್ ಹೆಂಗ್ರ ಹುಡ್ಗರು ಪೇಲ್ಾರ ಏನ್ ಮಾಡ್ಬೇಕು ಹ್ಮ್ಮ್.
ಹ್ಮ್ ಸೇರ್ ಆತವ್ರ ಪದ್ಯ ಇಟ್ಟು ಬರ್ತಾನ ಹ ಮತ್ತ ಬರ್ತ ಕ ನು ಟಾ ಕೊಡೋ ಪ್ಪ ನಾ ಬರ್ತೀನಿ ಪಟ್ಕೊಂಡೆ ನೀ ಎಲ್ಲಿ ನೀ ಎಲ್ಲಿ ಕೇಳಳ್ ಬರ್ತಿ ಮದ್ಯಾ್ ಮನೆ ಅರ್ದ ಬರ್ದ ಬರ್ತಿ ಹಾ ಹೇಳ್ರಿ
ಶಾಂಬೂ ಪಲ್ಲಾಡಿ ಸರ್ಬಲ್ಲಿ ಹೋದ್ರಿ ಏನ್ರರಿ
ಹಾ ರೀ ಇಲ್ಲಿ ಅಾವ ರೀ ಶಂಬತ್ತುಲ್ ರಡ್ಡಿಲ್ಲಿ ಅದೇ ಬರಿಬೇಕ ಈ ಕೂತ್ ಬರಿಬೇಕ್ರೀಗ ಅಂತ ನಿಮಷ್ ಬರ್ಬೇಕ್ರೀ ಮಾತ್
ಮತ್ತ ನಿಮ್ದ ದೇ ಹಳ್ವಕ್ಣ
ಹ್ಮ್ ಹ್ಮ್ ಹ್ಮ ಇಂರಿ ಒಳಗ ಇನೂರು ಸರ್ ಹ
ಮತ್ತ ಪ್ರಜ್ವಲಿ ಅವ್ರ ಏನಂತಾರೆ
ಪ್ರಜ್ವಲ್ ಅವ್ರ ಏನಿಲ್ಲ ನೋಡ್ರಿ ಪ್ರಜ್ವಲ್ ಗುಟು ಚ ಹ್ಮ್ಮ್.
ಗದಡದವ್ರ ಕಾಣಲ್ಲಗ್ಯಾರಲ್ರಿ ಎಲ್ಲಾರ
ಏನ್ ಗೊತ್ತಿಿಲ್ಲ ನೋಡ್ರಿ ಪ್ರಜ್ವಲ್ ಗಡ್ಡಡ ಅವರು
ಮಲ್ಲಿಕಾರ್ಜುನ್ ಗಡ್ಡ ಗಡ್ಡಡಿ ನಮ ಗಡ್ಡ ಅಡಿ ಅವರು
ಭೀಮಾ ಕಟ್ಟಾಡಿ
ಹ್ಮ್ ಹ್ಮ್
ಮತ್ರಿ ಇದರಿೀ ಹ
ಹ ಎಏಡು ಎಡು
ನೀವೇ ಹೇಳ್ರಿ ಏನ್ ಏನ್ ನಡಸಿರಿ ಮತ್ತೇ ನಡಸಿರರಿ
ಇಲ್ಲಿ ಇಲ್ಲ ಸುಮಾರ ಕುನ್ಂತ್ರಸ್ಟಲ್
ಹ್ಮ ಹ್ಮ್ ಹ್ಮ ಹ್ಮ
ಲೈಟ್ ಏನ್ ಆಗೋ ಏನು ಅಂತ ಗಲಿದೆ ಹ್ಮ್ ಲೈಟ್ ಇರ ಅವ್ ಬಂದು ನೋಡ್ರಿ
ಬಂಧ ರ ಚಲರು ಮತ್ತ
ಮಲ್ಣ ಅವ್ರ ಬಾರಿ ಡೇಂಜರ್ರ್ರೀ
ಏ್ ಶೀಸ್ ಎಡ್ತಾರ ರೀ ಮನುಷ್ಯ ಶಗಕ್ಷಿಡದ್ರ ನಂಬರ್ ಒನ್ ರೀ
ನೋಡ್ರಿ ಮನ್ಯ ಪನ್ ಹಾಕ್ಸಟ ಹ್ಮ್ ಡೇಜರ್ಸ್ ಹಾ ಅಠಸ ಸಂಭತ್ ಕಾಣ್ತಾರೀ ನೋಡ್ಲಕ್ ಆದ್ರ ಮಣಗಂಡಿ ಇಟ್ಟು ಬಿರ್ತಾರೀ
ಭಗನಿ ಊಟ ಯಾವಾಗ ಗಡತರ್ ಗೊತ್ತಾಗಲ್ರಿ ಹ್ಮ ಯಾವಾಗ ಇಡ್ತಾರ ಬತ್ತೇವ ಹ್ಮ್ ಒಂದ್ ತಲೆ ಚಾಟ್ ಹತ್ ನೆತ್ತಿ ಇಡುದ್ರ ಟ್ ಒ ಚಾಟ್ ನೆತ್ತಿ ತಕ್ಕತ್ತ ಇಟ್ಬಿಡುದ
ಹಾ ಗಾಣಗೆ ರಗೆ ಮ ನಂಗ ಕೇಳ್ತನ್ರಿ
ಹ್ಮ್ ತಂಗರಿ ಹೆಂಗ ಇರ್ತರಿ ಮತ್ತ
ಅವ್ನವ ಒಂದ್ ಅರದ ಕೊಟ್ಟನ ಗಪ್ಪ ಆಗ್ಬ ಬಿಡತೇನ್ರಿ
ಈಗತ್ತ
ಆಯ್ತ್ ಆಯ್ತ ಆಯ್ತ ಹ